ಹೋಗು
ಹಲೋ
ಕೇಳ್ತಾ
ಆ ಕೇಳ್ತಾ ಹೇಳು
ಮತ್ತೇನ್ ಸಮಾಚಾರ
ಮತ್ತೆ ಏನಿಲ್ಲ ಹೇಳು, ಆರಾಮ್ ಬೆಂಕಿನೀವು
ನಾವ್ ಹೆಂಗ ಇದಿವಪ್ಪ ಆರಾಮ್ ಇದೇ ತಗೋ ಇಲ್ಲ ಇಲ್ಲ ಆರಾಮ ಇದ್ದೀವಿ ಅಂದೆ
ಆರಾಮ್ ಇದಿಯಾ
ಹ್ಮ್
ಊಟ ತಿಂಡಿ ಚಾ ಕಾಫಿ
ಎಲ್ಲ ಮುಗೀತು
ಎಲ್ಲ ಮುಗೀತು
ನಿಂದು
ನಮ್ದ್ ಆಗೇ ತಪ್ಪ ಊಟ
ಹೌದಾ
ಹ
ಏನು
ಚಹಾ ಕಾಫಿ ಇಟ್ಟದನ ಕೇಳ್ರೆ ಮತ್ತೆ
ಈಏ ಊಟದ ಏನ್ಯ್ತ್ರಿ ಯಾರ ಯಾರ ಕೂಗಾಡದು ಕರ್ಕಂಭಇಲ್ಲಿ ಯಾರ್ ಕ ಹೂೋಗಡದು
ಅಲ್ಲಿ ಕರ್ಕೊಂಬಂದಿ ಏನ್ ಮಾತಾಡ್ತಿವಿ ಗರು
ನೀಏನ ಮಾತಾಡೋದು
ಊಟ ಚಿಕನ್ ಮಾಡಿದ ಚಿಕನ್
ಬಿಡ್ರಿ ಎಷ್ಟ್ ಕೆ ಜಿ ತಂದಿದ್ರಿ
ಇಜ
ಹೌದಾ
ಹ್ಮ
ನೀವ ಏನಪ್ಪ ದಿನ ಚಿಕನ್ ಜಡಂಗನ್ ಜಳಿತರ
ಯಾವ ದಿನ ಇಲ್ ದಿನ ತಿಿನಲ್ಲವು
ಅಲ್ಲ ಹಾಸ್ಟ್ಲ ಚಿಕಕ್ಕನ್ ಕೊಡೋದ
ಗದವಾರಕಮ್ಮೆ ಹ್ಮ್
ವಾರಕ್ಕ ಒಂದೆ
ವಾರ ಕೊಂದೆಸಾರಿ
ಹ ನಾಷ್ಟಾ ಏನನ್ ಕೊಡ್ತಾರ
ಒಂದೊಂದ್ ದಿನ ಒಂದೊಂದ್ ತರ ಕೊಡ್ತರ
ಹ್ಮ
ತ್ತತಿಗಿತಿ
ಪ್ರತಿ ವಾರದ ಮೂರ್ ದಿನ
ಹಬ್ಬಾ ಅಬಾ ಲಾಟ್ರಿ ಬಳ ವಾರದಾಗ ಮೂರು ಸತಿ ಕೊಡ್ತಾರ ಅಲ್ಲಿ
ಹ್ಮ್ ವಾರದ ಮೂರ್ ಸರ ತತ್ತಿ ಮೂರ್ ಸರ ಬಾಳಿಕಾಯಿ ಒಂದಿನ ಚಿಕನ್
ಬೆೆಂಕಿ
ಬೆಂಕಿ ಒಟ್ಟಟಕ್ಕ ಏ ಹೆಸರಿಡಂಗಿಲ್ಲ
ಹೆಸರುಾಡ್ಬೋ
ಈ ಮತ್ತತ್ ಓದ ಓದಕ್ಕೆ ಹೆಸರಿ ಹೋಗಕ್ ನೋಡ
ರೇ ಅವೆಲ್ಲ ತಿಂತೀರಾ ಓದ್ಬೇಕ ಅಷ್ಟೇ ಅದಕ್ಕೆ ಹೆಸರಿಡ ಅದಕ್ಕೆ ಹೆಸರಿ ಆಂಗಿಲ್ಲಪ್ಪಾ
ಏ ಎಜುಕ ಅವ್ ಕರೆಕ್ಟ್ ಟೀಚ್ ಮಾಡಲ್ಲ ಗುರು ನಾನನ್ ಏನ್ ಮಾಡ್ಬೇಕು ಕ್ಲಾಸ್ ಅಲ್ಲಿ ಟೀಚರ್ಸ್ಗಳೆಲ್ಲ
ಹಂಗ ನೀವು ಪಾಪ ಅವ್ರ ಮೇಲೆ ಹಾಕಿದ್ರಿ ಹೆಂಗ ಹೇಳ
ಅಲ್ಲ ಅವರು ಕರೆಕ್ಟ್ ಹೇಬೇಕಲ್ಲಾ
ಈ ನೀನ್ ಒಬ್ಬನ ಹೇಳ ಅಂತೆ ನೀನ್ ಎಲ್ಲಾರೂ ಹೇಳ ಅಂತಾರ
ಎಲ್ರುೂ ಹಂಗೆ ನಾನ ಒಬ್ನೇ ಅಲ್ಲಾ ಇನ್ನೂರ್ ಮಂದಿನು ಹೇಳ್ತಾರೆ
ಎಲ್ಲಾರ ಅಂದ್ರೆ ಅವ್ರಿಗೆ ತಪ್ಪ
ಹ್ಮ್ ಈನ್ ನಾನ ಒಬ್ನ ಹೇಳ್ತೇನೆ ನನ್ ತಪ್ಪ ಅಂತ ಅನ್ಕೊಂಡೇನ್ ನೀನ
ನೀನ್ ಅಬ್ಬ್ರ ಹೇಳಿದ್ರೆ ನೀನ್ ತಪ್ಪ ಮಾತದ
ಹ ಹ ಹ
ಹನಪ್ಪಾ ನೀನ್ ನ ಹೇಳದ್ರೆ ತಪ್ಪತ್ತ ಹುಡುಕಿದಾರಲ್ಲ ಕೇಳ್ತಾರೆ ಹೆಂಗ
ನಾವ್ ಒಬ್ಬನೇಶ ಶಣೆ ಅವ್ರು ಎಲ್ಲರ ದೊಡ್ಡ ಇರುತ್ತ
ಸ ನೋಡಪ್ಪ ಅವ್ರ ಎಲ್ಲಾರೂ ಹೆಂಗಿ ಇರ್ತಾರ ಹೇಳು ಒಬ್ಬನ ಇರ್ಬೋದ ಈಗ ಒಂದ್ ಇನ್ನೂರು ಮಂದಾಗ ಒಬ್ಬತ್ರು ಒಬ್ಬರಿ ಅದು ದೊಡ್ಡ ಶಣೆ ಅಲ್ಲ ಅರ್ಥ ಆಗಲ್ಲ ಅವರು ಹೇಳೋದು ಟೀಚರ್ ಹೇಳದು ಅರ್ತ ಆಗಲ್ಲ ಬಂದ್ರೆ ಒಬ್ಬನ್ ಮಾತ್ ಕೇಳಕ್ ಆಗಲ್ಲ ಎಲ್ಲಾರ ಮಾತ್ು ಕೇಳ್ಬೇಕು ಈಗ ಎಲ್ಲಾರೂ ಇಲ್ಲ ಅಂದ್ರ ಇಲ್ಲ ಬಿಡು
ಹ್ಮ್
ಹ ಅದು ಏನ
ಅಲ್ಲ ಒಂದೊಂದಂದು ಸಬ್ಜೆಕ್ಟ್ ಇಬ್ಬೊಬ್ಬರು ಟೀಚ್ ಮಾಡ್ತಾರೆ ಇಬ್ಬರು ಕರೆಕ್ಟ್ೇ ಅಲ್ಲ
ಶಿಶು ಶಿ ಹೌದಾ
ಒಂದ್ ಸಬ್ಜೆಕ್ಟ್ ಇಬಿಬ್ಬರು ಹಗೆ ಮತ್ತೆ ಕನ್ನಡ ಕನ್ನಡಕ್ ಮಾತ್ರ ಮೂರ್ ಜನ ಒಂದೇ ಕನ್ನಡ ಒಂದಕ್ ಮೂರ್ ಜನ
ಹಂಗಗೆೇಕ
ನ ಯಾರಿಿಗೆ ಗತ್ತಪ್ಪಾ ಗೌರ್ಮೆಂಟ್ ರೂಲ್ಸ್ ಅಂತದ
ಹಾ ಏನ್ ರೂಲ್ಸ್ ಒಬ್ಬ ಒಂದ್ ಸಬ್ಜೆಕ್ಟ್ ಮೂವರ್ ಮಾಡದ
ಹಾ ಒಂದ್ ಸಕ್ ಮೂರ್ ಜನ ಬರ್ತಾರ
ಹೌದ
ಹ್ಮ್್ಮ
ಇದ ಹದ ಮ್ರ ಎಲ್ಲಾ ಜಾಸ್ತಿ ಐ್ತ ಅನ್ಸ್ತೇತಿ ಅನ್ನೋದಕ್ಕೆ
ಅದ್ರಾಗಿದ್ರೆ ಒಬ್ಬನೇ ಬರ್ತಾರೆ ಅನ್ಕಂಟೆ ಕರೆಕ್ಟ್ ಬರೋದೆೇ ಇನ್ನ ಇಬ್ರ ಇದ್ರೆ ಆರಾಮ್ ಮನೆ ಕುಂತ ಪೇಮೆಂಟ್ ಆಾಸ್ಕತ
ಮತ್ತೆ ಹೇಳಲ್ಲ ಅವರು
ಯಾರಿಗೆ
ಅವ್ರ ಕ್ಲಾಸ್ ಇದ್ದಾಗ ಬರಲ್ಲ
ಅವ್ರ ಜಾಸ್ ಇ ಅವಟ್ ಕನ್ನಡ ಹಳ್ಬೇಕ ಅವೆಲ್ಲ ಇವಾಗ ಬಂದ್ ಹೇಳ್ಬಡ್ತಾನೆ ಕನ್ನಡ
ಓಹೋ ಹಂಗ
ಒಟ್ ಮೇ ಹೇಳ್ಬೇಕ್ರ ಕನ್ನಡ ನಮ್ ಕ್ಾಸ್ ಕುಂತಾಗ
ಹ್ಞ ಹ್ ಹ್
ಕನ್ನಡ ಇಾಗ ಬಂದಿವತನಾಏಂದ್ರ ಪ್ರನ್ಸಿಪಾಲ್ತ್ರ ಕಂಪ್ಲೇಟ್ಡಕ್ರ ನಿಮ್ ಕ್ಲಾಸ್ಡಕ್ ಹತ್ತತಲ್ಲ ಇಷ್ಟ ನಮ್ಗೆ ಇದಿರ್ವಾಸಸ್ ಮಾಡ್ಬ ಬಿಡ್ತಾರ ಅವರು
ಇವನ್ ಯಾರ ಮ್ರ ಅವ್ರ್ದು ಎಲ್ಲಾ ತಗೊಂತನಲ್ಲ ಅಲ್ಲ ಇದ ಬಿಡ ಇನ್ನೊಬ್ಬ ಸರ್ ಎಲ್ಲಾರ್ದ ಕ್ಲಾಸ್ ತಗತ್ತ ನ
ಅಂದ್ರೆ ಅವ್ರ ಅವ್ರದ ಏನೋ ಡಿಲಂಗಸ್ ಇರುತ್ತಾ
ಹ್ಮ್ ಹ್ಮ್ ಏನ ಒಟ ಚೆನ್ನಾಗಿ ಹೇಳ್ತಾರಲ್ಲ
ಯಾವ್ ಚೆನ್ನಾಗಿ ಹೇಳ್ತಾರ ೂಡ
ಏನಿಲ್ಲ ಅಂದೆ
ಹ್ಮ್
ಅಲ್ಲ ವೀರಪ್ಪ ನಿಷ್ಠಿ ಕಾಲೇಜ್
ಅದು ಇಂಜಿನಿಯರ್ಸ್
ಅಲ್ಲಲ್ಲಿ ಇವನ್ ಗೊತ್ತಾ ಕಿರಣ್ ಅಂತ ಒಬ್ಬ
ಇಂಜಿನಿಯರ್ ನಮ್ಗೆ ಗೊತ್ತೇ ಅಲ್ಲ
ಇಂಜಿನಿಯರಿಂಗ್ ಅಲ್ಲಿ ಅವನ ಆರ್ಟ್ಸ್ ಏನ್ ಕಾಮರ್ಸ್ ಮಾಡಣ
ಆಡ್ ಸ ಕುರ್ಸಿ ಯಾವರ ಅವ
ಹ್ಮ
ಹಾ
ನಮ್ಮೂರಾವದೇ
ಹಾಗಾಗಿ
ಹ್ಮ್
ಕಿರಣ
ಹಾ
ಇಲ್ಲಿಾಷ್ಟ್ಮೇ ಇರ್ತಾನಾನ
ಹಾಸ್ಟ್ಲೇ ಇರಲ್ಲ ರೂಮ್ ಮಾಡಿದ್ದ ಅವನೆೆಲ್ಲ
ಉಮ್ ಅಂದ್ರೆ ಗೊ್ತ್ತರಲ್ಲ ಹಾಸ್ಟಲ್ ಅಂದ್ರೆ ಗೊ್ತ್ತತಿರುತ್ತ
ಹಣ ಅಷ್ಟಲಿಲ್ಲ ರೂಮ್ ಮಾಡಿದ್ದ ಆರ್ಟ್ಸ್ ಏನ ಕೇಳಿದ್ನಪ್ಪಾ ಗೊತ್ತಿಲ್ಲ ನಂ ಕಾಮರ್ಸ್ ಏನ್ ಆರ್ಟ್ಸ್ ಎರಡು ಕವು ಅಂದೇತಲ್ಲಿ ಇಲ್ಲ
ಎಲ್ಲ ಮೂರ ಒಂದರಗ ಅದಾವ
ನಮಲ್ಲಿ ನಮ್ ಕ್ಲಾಸ್ ಅಲ್ಲಿ ಅವನು ನಮ ಇದನೆ ಸೀನಿಯರ್ರಲ್ಲ ಜುಿಿಯರ್ ಅಲ್ಲ
ಅಲ್ಲಾ ಅದು ಇದರ್ಬೋದು್ ಬಿುಡ ಇವಾಗೇಏನ್ ಕಕೂಲ್ಗ ತಂಗ ಮುಂದ್ಗಡೆ ಪ್ರೇರಣರ್ತಾರ ಇಲ್ಲ ಅವ್ರ ಡಿಪಾರ್ಟ್ ಮಡಿಿಗೆ ಅವ್ರ ಟೈಮಿಂಗ್ ಅವ್ರ ಹೋಗ್ಬೇಕು ಮತ್ತ್ರ
ಅೊಳಗೆ ಎಲ್ಲ ಗೊತ್ತಾಗಲ್ಲ
ಕ್ಯಾಂಪಸ್ ಅನಕ್ ಏನು ದೊಡ್ಡ ಅದೇಲ್ಲ ಇಲ್ಲಿ ಕ್ಯಾಂಟೀನ್ ಗೇಂಟೀನ್
ಹ್ಮ್
ಏನ ಇಲ್ಲ ನೀ ಮನ್ಷಿ ಬಂದಾಗ ಎದ್ದೋಗೋದು ಚಾ ಕುಡಿಯೋದು ಒಬ್ಬನವು ಎದ್ದೋಗು ನಾಕು ಒಂದ್ ಕರ್ಕಂದಾನೆ ಇದದ್ದೋಗು
ಯಾರು ಕೇಳಲ್ಲ
ಚೇೇಳಲ್ಲ
ಬೆಸ್ಟ್ ಅಲ್ಲೇ ನಿಮ್ದಗೆ ಅಟೆಂಡೆನ್ಸ್ ಗಿಟೆಂಡೆನ್ಸ್ ಅವರೇ ಕೊಡ್ತಾರ ಎಕ್ಸಾಮ ಕೊಂಡಿಲ್ಲ ಅಂದ್ರ
ಎಕ್ಸಾಮ್ ಕೊಡ್ಲಿಕ್ಕ ಆದ್ರೆ ಆಯ್ತು ಅಷ್ಟೇ ಯಯ ಅದನ್ ಯಾವ ಯನಿವರ್ಸಿಟಿ ಮಾಡತ್ತಪ್ಪಾ ಅಯ್ಯಪ್ಪಾ
ಹಂಗಲ್ಲ ಮೇನ್ ಎಕ್ಸಾಮ್ ಅಲ್ಲ ಹ ಸು್ ಯ ಅವಾಗ ಇತಾರಲ್ಲ ಇಂಟರ್ನ್ಸ್
ಅ ಎಂಟಸಾ ಎಂಟ್ರ ನರ್ಸ್ ಅಕಸ್ಮಾತ್ ಅಟೆಂಡ್ ಆಗ್ಲ ಅಂದ್ರೆ ಮಾರ್ಸ್ತ ಮಾರ್ಕ್ಸ್ ಕಮ್ಮಿ ಬರುತ್ತಾ
ಒಟ್ಟ ನ ಮಾರ್ಕ್ಸ್ ಕೊಡ್ತಾರ ನೀ ಒಟ್ಟ ಮೇನ್ ಎಕ್ಸಾಮ್ ಟ ತರ ತಾೊಂಡು ಹೋ್ತಾರ ಅಲ್ಲಿ
ಹ ಹ ಮೇನ್ ಎಕ್ಸಾಮ್ದಾಗ ನಿ ಬೇರೆ ನ ಬ್ರ ಇಲ್ಲ ಬಿಡು ನಾ ಬಿಡು
ಹ ಅಟೆಂಡೆನ್ಸ್ ಏನ್ಲ್ಲಾಕ್ಕಿಲ್ಲ ಹಂಗಂದ್ರೆ
ಅಟೆಂಡೆನ್ಸ್ ಯಾಕ ಇಲ್ಲ
ಬೆಸ್ಟ್ ಅರ್ಲಿ ನಿಮ್ದ
ಹ್ಮ
ಎಷ್ಟ
ನಂದನ್ ಬೆಷ್ಟಪ್ಪಾ
ಬೆಸ್ಟು ಬಿಡು ಆರಾಮ್
ನಮ್ ರೆಸ್ಟ್ ಇಲ್ಲ ಏನಿಲ್ಲ
ಸುರ್ಪು ಎಲ್ಲ ಫುಲ್ ದೊಡ್ಡದದಂತ
ಹ್ಮ್ ದೊಡ್ದ ಗೊತ್ತದಲ್ಲ ಮತ್ತೆ
ಅಲ್ಲ ಆಯ್ತು ಈ ಸುರ್ಪುರ್ ಎಮ್ ಎಲ್ ಎ ಯಾರ ಹೇಳು ಅಂದ್ರೆ ಕಾಂಗ್ರೆಸ್ ಬಿಜೆಪಿನ
ಕೈ
ಹೌದ ಅವ್ರ ಅವ್ರ ಮಗ ನಿಂತಾನೆ ಎಲ್ಲ ಈಗ
ಹಾ ಆರ ಮಗ ನೀಗ
ಅದೇನ್ ರೀ ಎಲೆಕ್ಷನ್ ನಡೆಸಿದ್ರಾ ವಾಪಸ್
ಹ ಇವಾಗ ಮತ್ತ ರಾಜುಗೂಡ ಸ್ಕೆಚ್ ಹಾಕಕೊಂತಾನ ಮತ್ತತ್ ಅದ ಆಗಲ್ಲಗ ಅದು
ಏ ಇ ರಾಜಗಡಗೆಲ್ತ ನೋಡಿಸುತ್ತೆ ಪಕ್ಕ
ಏನಪ್ಪಾ ಈಗ ಅವೆಲ್ಲಾ ಅ ಎನರ್ಜಿ ್ರಪ ಅಂತ ಮಾಡ ಟಿ ಶರ್ಟ್ ವರ್ ಊ ಬ್ಯಾ ಘಟನಾ
ಹಲ್ಲ ಅಂದ್ರ ಯಾವಾಗಯತ್ ನೆಕ್ಸ್ಟ್ ಅವಾಗ ಪಕ್ಕ ನೋಡ ಇಲ್ಲೇ ಈ ಅಲ್ಲ ಈ ಸತಿ
ಮಾಡಿರೋದು ಇವಾಗ
ಅಲ್ಲಾ ಈ ಸತ್ಯ ಏನಪ್ಪಾ ಅದು ಹ ಯಾರ ಮೇಮೇಲೆ ಸತ್ನಾಲ
ಹ್ಮ್
ಅದಾಗಣ ಮತ್ತೆ ರಿ ಎಲೆಕ್ಷನ್ ನಡ್ಸ್ಲಿಲ್ಲಲ್ಲ ಅವ್ರ ಮಗನಿಗೆ ಕೊಟ್ರ
ಚಾರ್ ಮಗಾಗ ಕೊಟ್ರ ರಿಯಾಕ್ಷನ್ ಮಾಡ್ಲಿಲ್ಲ
ಹ ಮಾಡಿದ್ರ ಗೆಲ್ತಿದ್ನಲ್ಲ ಗೆಲ್ತಿದ್ ಅನ್ಸ್ತೇತಿ
ಇಲ್ಲಾ ಗೆಲ್ತಿರ್ಲಲ್ಲ
ಈ ಎಲ್ಲ ಫುಲ್ ಎಮೋಷನ್ ಆಗಿ ಎಲ್ಲ ನೀವು ಓಟಾಡ್ ಮಾಡ್ತ
ಹ ಅವ್ರ ಪಾಪ ಅವರ ತಂದೆಯಾರ ಇರ್ಲಿಲ್ಲ ಇವಾರ ಮುನ್ನರ್ಸೊಂಡ ಹೋಗ್ತಾನ
ಆಯ್ತ ಹಂಗಂದ್ರೆ ನೆಕ್ಟ್ ಸತೆ ನೀವನೇನ್ ಬರಂಗ ಕಾಣಲ್ಲ
ಯಾರ
ಕಾಂಗ್ರೆಸ್
ಕಾಂಗ್ರೆಸ್ ನನ್ಗು ಯಾಕೋ ಡೌಟ್ ಅನ್ಸುತ್ತಪ್ಪ ನಮ್ದು ಕಾಂಗ್ರೆಸ್ಸ ಎಂದ್ರನು
ನೀವು ಬಿಡ್ರಿ ಎಲ್ಲಾ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಾ ಮಾಡ್ರಿ ಮಾಡ್ರಿ
ಆಯ ಅಂದರೂ ಯಏಕ ನನಗು ಡೌಟ್ ಇವ ಹುಡ್ಗರದ್ದ ಅಷ್ಟೊಂದು ತೆೇಗ ಕೆಳಗನ
ಹೌದಾ
ಹಾ
ಏನ್ ಕರೆಕ್ಟ್ ಏನ್ ಮಾಡಲ್ಲ
ಅದೇಏನು ಮಾಡಲ್ಲ
ಹಂಗದೆ ಬಿಜೆಪಿ ತಾ
ಹ್ಮ್ ಅದೇ ಬರ್ತಿರ್ಬೋದೇನೋ ಅನ್ಸತದೆ ಇವಾಗ ಅದೇ ಹೇಳಕ್ ಬರ್ಲ್ಲ ಅಷ್ಟೇ ಎಲೆಕ್ಷನ್ ಹತ್ರ ಹತ್ರ ಬಂದಾಗೆಲ್ಲ ಇವ ನಮ್ಮ್ ಹತ್ರ ಹತ್ರ ಬರಕ್ ಅಂತಂದ್ರ ಮತ್ತೆ ನಮ್ಮ್ ಮಂದಿ ಗೊತ್ತ ಸಲೆಂಡರ್ ಅವತಾ
ಯಾರ್ ಬರ್ತಾರ ಅವ್ರಗ್ ಬೇಜಾರ
ಹಾ ಗೊತ್ತದಲ್ಲ ಅದು ಮಾತ್ರ
ಲಾಾಸಿಗೆ ಏನ ನಡತಾವ ಏನಪ್ಪ
ಹ್ಮ್ ಇಲ್ಲಾಂದ್ರೆ ಇವರಿಿಬ್ರ ಕಾಂಪ್ರಮೈಸ್ ಆತಿರ್ಬೋದು ರಾಜುಗಡಾ ಆಗನ
ನನ್ ಪ್ರಮೇಶ್ಗ ರಾಜೇಗೌಡ ಬರ್ತಾನಂದೆ
ಹ್ಮ್ ಯಾಕ್ ಬರ್ಲ ಯಾರ್ ಬರ್ತಾರ ಅನ್ಸತಿ
ಇವನು ವರ್ಷ ವರ್ಷ ಟ್ರೋಫಿ ನಡೆಸ್ತಾನ ಆಾರ್ಕೆಂಟ್ರೊಪ್ಪಿ
ಯಾರು ಕಾಂಗ್ರೆಸ್ ಅವನ್ ಮಗ
ಹಾ ಕಾಂಗ್ರೆಸ್ ವ ಈ ವರ್ಷ ಇದ್ರ ಹಾ ಸುರ್ಪರ್ದ ವರ್ಷ ವರ್ಷ ನಡೆಸ್ತಾನ
ಹೌತ್ತ
ಈ ವರ್ಷ ಇವ ಎನರ್ಜಿ ಟ್ರಿಪ್ ನಡಸ್ಯಾನ ಗೆದ್ದೋ್ರ ನ ಸೆಲೆಬ್ರಿಟಿ ಜೊತೆ ಆಡ್ಸನ್ ಹೋಗಿ
ಹೌದಾ
ಹ್ಮ್ ಯಾರ ಗುಂಡಲಗಿಯರಿ ಓಪನರ್ಸ್ ಅನಾಥಮ ಗೋತಲ್ಲ
ಹ್ಮ್ ಹ್ಮ್ ಹ್ಮ್
ಹ್ಮ್ ಅವ್ರ ಟೀಮ್ ಗುಡಗೀರ್ ಇರುತ್ತೆ
ಏನ ಗೊತ್ತಿಲ್ಲ
ಸರಿ ನಮ್ ಫೋನ್ ಬರೋವಂತ ನನ್ ಆಮೇಲೆ ಮಾಡ್ತಿನಿ
ಸರಿ ಸರಿ